ಯಾರಡು ಪರ್ಸು
ನಮ್ಸ್ಾರ್ ಭೀಮ ಅವರ
ಹಾ
ಭೀಮನಾ ಮಾತಾಡೋದ
ಹ ಮಾ ಬಿಹುನು ಪೋ ನೀ
ನಾನ್ ಕಣ ಹಾ ಬರ್ಸ ಬರ್ಸನೆ ಏನ್ ಏನ್ಡದಾರ ಸಮಾಚಾರ ಆರೋಗ ಏನ ಇಲ್ಲ
ಏ ನಾನ್ ಆರಾಮ್ಪ ನೀನ್
ಹೌದಾ ಏನ ಇವ್ನಿಂಗ್ ನೈಟ್ ಹೊತ್ ಫೋನ್ ಮಾಡಿದಿ.
ಮಾಳಿದೆ ನೀ ಫೋನ್ ಎತ್ತಿಲ್ಲಪ್ಪ.
ಹೌಬಾ ಇಲ್ಲ ಫೋನ್ ಮನ್ಯಗಿತ್ತ ನೋಡಿಲ್ ನಾನ್. ಊಟ ಆಯ್ತಾ
ಊಟ ಇನ್ನು ಇಲ್ಲಪ್ಪ ನಿಂದ್
ಇನ್ನು ಇಲ್ಲ ಏಯ್ ನಮ್ದ ಆಯ್ತ್ ಕಣ ಈಗಷ್ಟೇ. ಬಲಟ ಫೋನ್ ಮಾಡಿದಪ್ಪಾ ಏನ್ ಏನ್ ನಡ್ದ ಏನಿಲ್ಲ.
ಹೇಳಬೇಕ್ಪ ನೀವೆ.
ಹ್ಮ್ ಹೇಳಬೇಕು ನೀವೇ ಹೌದ ಏನೋ ಭೀಮನ್ ಬರ್ತ್ಡೇ ಅದ ಅಂತಲ್ಲೋ ನಾಳೆ.
ಏ ಬರ್ತಾಡೆ ಅದಪ್ಪಾ ಜೋರ್ ಇಟ್ ಬುದ್ದಿ ಬರ್ಬೇಕ್ ನೀವುನು
ಏನ್ ನಮ್ಗೇನ್ ಹೇಳಿರಿ ಎ ಬಿಟ್ರಿ.
ಎ ಬರ್ರೀ ಮಾರೆ
ಹ ಮತ್ತೆ ಏನ್ ಈಗೆಲ್ಲಾ ಬರ್ತಡೆ ನಾಳೆ ಇಟ್ಕೊಂಡ್ ನಮ್ಗೆ ಅಡ್ವಾನ್ಸ್ ಹೇಳ್ಬೇಕಪ್ಪ. ಅಂದ್ರ ಬರ್ತ್ವ್ ನಾವ್ ನೋಡ್ತಿರ್ತವಿ ಈಗ್ ನಾವ್ ಕಾತುರದಿಂದ್ ಇರ್ ಇ ಈ ಸಣ್ಣ್ ಸಣ್ಣ್ ಮಕ್ಕಳ ನಮ್ಗ ಏನ್ ಕಾಪಾಡಿ ಹಳ್ತರಾ ಇಲ್ಲ ಅಂತಂದ
ಅದ್ ಬಾರಿ ಅಂತಿರೋ ಅಪ್ಪ.
ಎಲ್ಲಿ ಊರಲ್ಲಿದೀಯ ಏನ್ ಬೆಂಗಳೂರು ಹೋಗಿದ.
ಅಹ ಇಲ್ಲೇ ವಾರಲ್ಲಿ.
ಅಂಗ ಏನ ರೀಸೆಂಟ್ ಆಗಿ ಬೆಂಗ್ಳೂರ್ ಹೋಗಿನ್ ಅಂತಂದ್ರು.
ಹ ಇಲ್ಲ ಅಲ್ಲ
ಇಲ್ಲ ಹೋಗಿಲ್ಲ ಏನ್ ನಡ್ದ ಗಣ ಎಜುಕೇಶನ್ ಏನ್ ನಡ್ದ.
ಹೇಳ್ಬೇಕಪ್ಪ ನಿಮ್ದ ಓದಿ
ಹ್ಮ್ ಏನ್ ಹೋದ್ರ ಕಣ ನಮ್ದ್ ಈ ಸಿಕ್ಸ್ತ್ ಸೆಮ್ ಎಕ್ಸಾಮ್ ನಡ್ದಾವ್ ನಿಮ್ದು.
ನಮ್ದಿನ್ನು ಇಲ್ಲಪ್ಪ ನಡ್ದಿಲ್ಲ.
ಹ್ಮ್ ಹ್ಮ್ ಹೌದಾ ಏನ್ ಸೌಂಡ ಉಂಟದ ಎಲ್ಲಿದಿ.
ಮನೆಲಿ
ಮನೆಲ್ಲಿದ್ದ ಏನ್ ಊಟ ಆಗಿಲ್ಲ ಏನ್ ನಿಮ್ ಪಪ್ಪ ಅವ್ರಿಗೆ ಅರಮಾಗ್ಯದ.
ಹಾ
ನಿಮ್ಮ ಅಪ್ಪ ಅವ್ರಿಗೆ ಆರಾಮಾಗ್ಯದ.
ಏನ್ ಪಾ
ನಿಮ್ಮ್ ಅಪ್ಪೋರಿಗ್ ಆರಾಮ್ ಆಗ್ಯದ.
ಹಾ ಅರಬ
ಹೌದಾ ಹ್ಮ ಅರಮ್ಮ ಮತ್ತೆ ಊರ್ ಕಡೆ ಹಾ
ಊರ್ ಕಡಿಯ ಮಳೆ ಅಂದ್ರೆ
ಹ್ಮ್ ಹೊರೆ ಹಾ
ಮಳಿ
ಏನ್ ಮಳೆ ಆತಕ್ಕಂದ ಈ ಕಡೆ ಏನ ಮಳೆ ಈ ಕಡೆ ಮಳೆ ಅಂದ್ರೆ ಮಳೆ ರೀಸೆಂಟ್ ಆಗಿ ಒಂ ಒಂದ ಒಂದ್ ವೀಕ್ ಅಲ್ಲಿ ಗಾಳಿ ಬಾಳ ಬಿಟ್ಟಿ ಆಮೇಲೆ ಈಗ ರೀಸೆಂಟ್ ಆಗ್ ಒಂದ್ ತ್ರೀ ಟು ಫೋರ್ ಡೇಸ್ ಮಳಿ ಬಾಳ ಆಲತ್ತದ.
ಹಾ
ಹೌದ್ ಹೋಗಣೊ.
ಹೌ
ಹಾ
ಹಾ ಹಾ
ನಿಮ್ ಕಡೆ ಹೆಂಗದ ವಾತಾವರಣ
ನಮ್ ಕಡೆ ಎನಪ ಮಳೆ ಬಂದದ
ಹೌದಾ
ನಮಕನು ಚಲ ಹ್ಮ್
ಹೊಲ ಎಷ್ಟ ಅದ ನಿಮ್ದು
ನಮ್ದೊಂದು ಎರಡು ಎಕರೆ ಯದಪ್ಪ ಆಡ್ ಮಾಡ್
ಏನ್ ಅಡ್ವಾನ್ಸ್ ಇನಾ ಮಿರ್ಗಾನಾಗ ಕುೂಂತಿಲ್ಲ ಅವಾಗೇ ಬಿತ್ತನೆ ಮಾಡಿ ಬಿಟ್ಟಿರಾ ಬೀಜಾ ಹಾಕಿ ಬಿಟ್ಟಿರಾ ಭೂಮಿಗೆ
ಮತ್ತಿನ ಅಡ್ವಾನ್ಸಗ ಮಾಡ್ಸತೀವಿ ನಾವು
ಹ ಪ್ರತಿ ವರ್ಷ ಹಿಂಗೆನಾ
ಹ್ಮ್
ಏ ಯಾಕ ಗಣ ಹಂಗ
ಹಂಗೆ ನಾವು
ಹೌದಾ ಯಾಕೋ ಹಿಂಗ ಎಲ್ಲಾರೂ ಮಿರ್ಗಟೆ ಅದೇನ ಮಿರುಗೊಂತಾರಲ್ಲ ಆ ಟೈಮ್ಗೆ ಎಲ್ಲರ ಬೀಜ ಹಾಕ್ತಾರ ನೀನ್ ನೋಡ್ರಿ ಆ ಬಿ ಮಿರ್ಗಕ್ಕಿಂತ ಮೊದ್ಲೇ ಒಂದ ಒಂದು ಮಂತ್ ಅಲ್ಲಿ ಹಾಕ್ತಿರಾ ಏನೋ ಒಂದು ವೀಕ್ ಅಲ್ಲಿ ಹಾಕ್ತಿರಾ.
ಎಲ್ಲ ಒಂದ್ ವೀಕಲ್ಲ ಹಾಕ್ತವಿ
ಹೌದಾ ಹೆಂಗಿದೆ ಬೆಳಿ ಬೆಳಿ ಕಾಣಸದಾ ಏನಿಲ್ಲಾ.
ಇಲ್ಲ ಇವಾಗ ನಾಟಿ ಆಗ್ಯಾವ ಪಾ
ಹಂಗಂತೀಯ
ಹಾ
ಏನ ನಿಮ್ಮ ಅಪ್ಪ ತಿರ್ಗಾಡಲ್ಲ.
ಹಾ ತಿರುಗಾಡ್ತಾನ
ತಿರುಗಾಡ್ತಾನ
ಹ್ಮ
ಹ್ಮ್ ಸರಿತರಿ ಮತ್ತೇನ ಮತ್ತ
ಹೇಳಬಕ ಪಾ ನೀವೇ
ಹೌದಾ
ಹ್ಮ್
ಏನ್ ಎಕಡೆ ಹೊರಗಡೆ ಹೊಂಟೀರೆ ಏನು ಏನ್ ಅವ್ ಜಗ್ಗು ಬಂದನ್ ಬೆಂಗಳೂರಲ್ಲಿ ಇದ್ನಲ್
ಹಾ ಬಂದ
ಅ ಯಾವಾಗ ಬಂದಾವ
ಧನ್ಯವಾದ
ಹೌದಾ
ಹಾ
ಹ್ಮ್್ಮ ಹ್ಮ್ ಎಲ್ಲಿಗೆ ಹೊಟ್ಟಿಲೇ
ಹ್ಮ್
ಹೌದಾ
ಹ
ಏನ್ ಮಾಡಿದೆ ಕಣೋ ಟಿಫನ್ ಊಟ ಏನ್ ಮಾಡಿದೆ ಊಟ
ಊಟ ಏನಲ್ಲಪ್ಪ ಮಾಡ್ಬೇಕ ಕೊಟ್ಟಾರ
ಹೌದಾ
ಹ್ಮ್
ಏನ್ ಮಾಡ್ರ ಊಟ
ಇನ್ನ ಮಾಡ್ಬೇಕಕ ಇನ್ನ ಏನ್ ಮಾಡ್ರ
ಹಾವಲ
ಹ್ಮ್
ಮತ್ತೇನ್ ವಿಶೇಷ ಹೇಳಬೇಕು ನಿಡ ಯಾವನ್ ಕೆಲ್ಸ ಕೆಲ್ಸ ನೋಡ್ ಾ ನಿ ಐಟಿ ಅಂದ್ರಲ್ಲ ನ್ ಕಂಪ್ೀಟ್ ಆಯರಾ
ಐ ಟಿ ಐನ ಕಂಪ್ಿಟ ಇರ್ ಮರ ಇನ್ನೊ ಒಂದ್ ಇನ್ನ ಒಂದ್ ಎರಡ್ ಮೂರ್ ತಿಂಗ್ಗಳು
ಮ ಎ ಜ ಆಲ
ಎದುಮ ಆಗಸ್ಟ್ಲ್ಲನು
ಗಂಗ ನಮ್ದ ಈ ಮಂತ್ ಅಲ್ಲಿ ಬಿಟ್ಟಿರಪ್ಪಾ ಫಸ್ಟ್ ಇಯರ್ ಎಕ್ಸಾಮ್ ಬಿಟ್ಬಿಟ್ರ ಆಲ್ಟ ಬಿಟ್ಟ ಬಿಟ್ಟಬಿಟ್ರ ಹ ಮತ್ತತ್ ನಿಮ್ದ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಾವು ಏನ್ ಇಡಲ್ವಾ
ಹ್ಮ ಹ್ಮ
ಹದಾ ಫಸ್ಟ್ ಎಲ್ಲಿ ಬರ್ತದೆ ಕಣ್ಣ ನೀನ ಎಕ್ಸಾಮ್
ಇ ಜರ್ಗಿ
ಎವರಿಗೆ ದಾನಮಸಲ್ಲ ಎತ್ಗರಿ ಅಂತ ಹೇಳ ಸವರ
ಹಾ
ಹ ಮತ್ತೆ ಇದು ಪ್ರಾಕ್ಟಿಕಲ್ ಹಂಗಲ್ಲ ಅದು ಪ್ರಾಕ್ಟಿಕಲ್ ಮತ್ತೆ ಎರಡು ತರ ಎಕ್ಸಾಮ್ ಗ ಅಂತ ಅ್ರ ಇನ್ಫಾರ್ಮೇಶನ್ ಹೇಳ್ಕಣ ಹ ಬಯವ ಅಲ್ಲ ನಿಮ್ಗೆ ಅನುಭವ ಇರುತದಾ ಈಗ ಫರ್ಸ್ಟ್ ಇಯರ್ಂದ ಸಕೆಂಡ್ ಇಯರ್ ಟ್ರಾನ್ಸ್ಫರ್ ಒಂದ ಇಯರ್ ಸೀನಿಯರ್ ನಿ ಈ ಪ್ರಂತ ರೀಸೆಂಟ್ಲಿ ನಾವು ಫಸ್ಟ್ ಇರ್ ಕಂಪ್ಲೀಟ್ ಆಗ್ಬೇಕ ಅದಂಗಾಗಿ ನಿಮ ಅದು ಎಕ್ಸಾಮ್ದು ಅನುಭವ ಇದ ಅಂತ ಕೇಳ್ತೀವಿ
ಹ್ಮ್ ಹ್ಮ್ ಹ್ಮ್
ಹ್ಮ್ ಅದ್ ಹೆಂಗ ಫಸ್ಟ್ ಇಯರ್ದು ಏನ ಎರಡು ತರ ಎಕ್ಸಾಮ್ ಬರಬೇಕು ಒಂದು್ ಪ್ರಾಕ್ಟಿಕಲ್ ಒಂದ್ ಪ್ರಾಕ್ಟಿಕಲ್ೇ ಇರ್ತದಾ
ಹಾ ತೇರಿ ಅವ ಬರ್ತ
ಹಾ ತೇರಿ ಅವು ಎಷ್ಟ್ ಸಬ್ಜೆಕ್ಟ್ ಣ ಅವ ಸಬ್ಜೆಕ್ಟ್ನಾಗ ಗೊತ್ತಿಲ್ಲ ನನ್ಗ
ಮೂ ಮೂರುಷ ಕೆಟ್ಟಿರ್ತ
ಏನ
ಒಂದು ತೇರಿ ಒಂದು ಪ್ರಾಕ್ಟಿಕಲ್
ಹ್ಮ್ ಮತ್ತೆನೊಂದು
ಆ
ಇನ್ನೊಂದ ಏಲ್ಪಾ ಹ್ಮ್
ಅ
ಹೌದಾ ಎಷ್ಟು ಎಷ್ಟು ಮಾರ್ ಚಿಂದ ಇರುತ್ತ ತೇರಿ ಎಷ್ಟು ಮಾರ್ ಚಿಂದ ಇರ್ತ ಕಣ ಊ ಟಲ್ ಎಕ್ಸಾಮ್ ವಸ್ ಮಾಡ್ಸಿದದ್ದ
ಕೊ ಹಟ್ಟೆಲ್
ಏನ್ ನಿದ್ದ್ ಬಂದ್ಬಿಟ್ಟಿದ್ದೆ ಏನ್ ಹಾಕ್ಳಕ್ಕೆ ಎಲ್ಲಾ ಮಾಡ್ತಿದ್ದಿ
ಹೌ ಮರ ನಿಧಿ ಬಬಟ್ ೋಟಲ್ ಆಯ ಗೆ ಎಷ್ಟ ಹಳ್ತಪ್ಪ ಅಂದ್ರೆ
ಹ್ಮ್
ಅಟ್ನೇ ನಾಲ್ಕ್ ಸಬ್ಜೆಕ್ಟ್ ನಾಲ್ಕ್ ಐವತ್ತೈದು
ಅಂದ್ರ ಎರಡ್ ನೂರ
ಹಾ ಒಟ್ಟೆ ಎರಡುನೂರು ಮಾಾರ್ಸ್
ಹ ಅದ ಹೆಂಗ ಎಕ್ಸಾಮ್ ಹಂಗ ಎಕ್ಸಾಮ್ ನಲ್ಲಿ ಅಲ್ಲಿ ಸಿಚುುವೇಷನ್ ಹೆಂಗಿರ್ತದ ಹೆಂಗಿಲ್ಲ ನಾವ್ ಅಂರ ಏನು ಕಾಲೇಜ ಸಹಿತ ರೆಗ್ಯುಲರ್ ಆಗಿ ಹೋಗಿಲ್ಲ
ಎಕ್ಸಾಮ್ ಹತ್ರ ಧೈರ್ಯ ಬಿಡ್ಬಾರ್ದು
ಯಕ..
ಆ ಏನು ಪ್ರಾಕ್ಟಿಕಲ್ ಏನು ಪ್ರಾಕ್ಟಿಕಲ್ ಕೊಟ್ಟಿರ್ತಾರೆ ಕರೆಕ್ಟಾಗಿ ಪ್ರಾಕ್ಟಿಕಲ್ ಮಾಡಬೇಕು.
ಪ್ರಾಕ್ಟಿಕಲ್ ಹೋಗಿಲ್ಲ ಕಣ ನಾನು
ಹೋಗ್ಲಂದು ಪ್ರಾಕ್ಟಿಕಲ್ ಆಗಿ ಮಾಡುವ ಅಲ್ಲೇ ನಾ ಎದರ್ಕೊಂತನ ವಿಷಯ ಎಲ್ಲ
ಅಲ್ಲ ಏನ ನಾ ನಡಬೋದಾ ಸ್ಕೇಾಮ ಗೇಮ
ಹಾ ಹ ಆ ತರದಲ್ಲ
ಅಲ್ಲಾ ನಮ್ಮ ನೋಡಿ ಬರಿಬೋದಂತ ಕೇಳಿದೆ
ಎಲ್ಲ ಎಲ್ಲ ಆ ತರದೇನ್ ಹಲ್ಲ
ಮತ್ತ ನಾವ್ ಹೆಂಗಫೇಲ್ ಹಾಕ್ಬೇಕಾ
ಹಾ
ಫೇಲ್ ಆಗ್ಬೇಕಾ ನಾವು
ಹ್ಮ್ ಹ ಬತಾ
ಏನ ಅಮೌಂಟ್ ಕೊಟ್ಟು ಬಿಡ್ತಾರಂತ
ಏ ಇಲ್ಲ ಇಲ್ಲ ಹಂಗಗೆನ್ ಬಿಡಲ್ಲ ಮ ನ ನಾವ ಏನ್ ಉಯ್ದಿರ್ತಿವಿ ನಾವ ಏನ್ ಕಲ್ತಿರ್ತಿವಿ ಅದೇ ಮಾಡದು
ಹೌದಾ
ಆಯ್ತ ಅಷ್ಟೇ ಅದ್ಭುತ ಮತ್ತ
ಹ್ಮ
ನಾವ್ಯ್ದಿರೋದು ನಾವವು ಕಲ್ತಿರೋದು
ನದ ನಾ ಓದಲಾರ್ದ ಏನ್ ಮಾಡ್ಬೇಕಂತ ಕೇಳ ಸರಿ
ಓದ್ಕವಾಗಪ್ಪ
ಹ ಹೇಳ ಬ ಗ ನಾನ ಹ
ಯಾರ
ಹರಿ
ಅ ಅ
ಬೆತ್ತಲ್ಲ ಕೊರಾನ ಹ್ಮ್ ಹ್ಮ
ಅಡಿ ಮಾ ಮಾತಾಡ್ತ ಈಗ ಈಗ ಜಸ್ಟ್ ಮಾತಾಡ್ತ ಒ ಅಡಿ ಅಂತಕ ಗೊತ್ತಿಲ್ಲ ಅಂದ
ಹ್ಮ ಗತ್ತಲ್ಲಪ್ಪ ಯಾರು
ಹ ಬ್ರೀ ಅಡಿವಿ ತಿ ತಿಗತಂತ ಆ
ಹ್ಮ್
ಹ ಅಲ್ಲ ಹಿಂಗೆ ಅಂದ್ರು ನಮ್ ಹಂಗಾಗಿ ನನ್ ಗೊತ್ತಿಲ್ಲ ಒಂದ್ಸಲ ಕನ್ಫರ್ಮ್ ಮಾಡ್ಲಿ ಅಮೌಂಟ್ ಇದು ಮಾಡಿದ್ದ
ಏಯ್ ಇಲ್ಲ ಇಲ್ಲ
ಹ ಕಾರು
ಹ್ಮ
ಹ್ಮ್ ಐದು ಹೆಂಗ್ ನಡದ ಐದು
ಎ ನದಳಪ
ಅ ಮಷ
ಅಪ್ಪ ಫೋನ್ ಹಚ್ಚಿದ್ ನೀನು
ಯಾರು
ಇವ ಎಂದಲ್ಲ ಹಾ
ಎಲ್ದ್ರ ಹೇಳ ನಮಗೆ ಗೊತ್ತಾಗಲ್ಲ ಯಾರ ಯಾರ್
ಅಲ್ಲ ಈಗ ಈಗ ಹಿಂದೆಲ್ಲಾ ಇಡ ಅಂತಪ್ಪನಸ್ದನಪ್ಪ ಹಿಂದೆ
ಸ್ ತಿಸಿ ಯಾರು ಹೆಸರು ಯಾರು ಯಾರು ಆ
ಅಂದು ಅಂದುತ್ತು ಸೆಕೆಂಡ್ ಇರ್ ಯಾವ್ದ ತಂದ್ ಬರಕ್ಂತ
ಹಫೋನ್ ಟೈಮ್ ಆಯ್ತ ಅಂತ ಕಣ ನೀನು ನನ್ಗೆ ಗೊತ್ತಿಲ್ಲ ಹ ಹ ಮಾಡಗ್ಯಪ್ಪ